ಮಾಡಿ ಮಾಡ್ಬೇಕಕ್ ಅಕೊಂತೀವಲ್ಲ
ಈದಿನೇಳಳ ಆದ ಇನ್ನು ಮೂರ ಆದ್ರ ಆಯ್ತು ಮೂರ ಆದ್ರ ಆಯ್ತಿಲ್ಲ
ಹಾ
ಹ್ಮ್
ಹ
ಅದದು ಅವಾಗ ಫೋನ್ ಮಾಡ್ಬೇಕಿಲ್ಲ ೀಗೆ ಅಂತ
ಏನ
ಕಾಗಿಂದ
ನಾು ನನಗೆ ಹಚ್ಚಿ ನಾಳು ಅವೋ ಕಾಲೇಜ್ ಮುಂದವರೆಗೆ ಬಂದಿನ
ಆ
ಇ ನಾ ಫನ್ ಅಚ್ಚಿಲ್ಲಾ
ಹ್ಮ್
ಅವಾಗ ಕಾಲೇಜ್ ಒಂದ ಹೊರಗೆ ಬಂದ ನಂದ
ಹ್ಮ್ ಹ್ಮ್ ಈಗೇನ್ ಕಲ್ಸಿದಾವ
ಇಲ್ಲ
ಚಾ ಕೊಡುದ ಇನ್ನೊಂದು ತ ಚಾ ಕುಡತ್ ಮೇಲೆ ಮನ್ಷ ಬರಕ್ದ ಚಹ ಕುಡಿಯಕಮ್ಮ ಚಾ ಕುಡಿಬೇಕಲ್ಲ
ಹ್ಮ್ಮ್. ಹ
ಚಂಗಗೆ ತಕ್ಕ ವೇ ಚಾಯದ ಕಮಪಿ ಮೇರೆ ಲ ನೀ ಬನೆ ತ ಭ ಮ ತಫನ್ಫೆಲೌಡೆೇ ಮುೆ ಕ ಬೋಲೆಗ ತು ಅಲ್ಲ ಷ್ಟ ಮಾತಾಡು ಮಾತಾಡು ನಿನ್ನೇನು ಮಾತಾಡಲ್ಲ
ಅದೇ ನೀ ಯಾರಾರ್ು ಕೂಡ ಮಾತಾಡಕ ಂಜಾಂಡ
ನಿನ್ಗೂಡನೆ ಮಾತಾಡಕ್ಯತ್ನಾ
ಅಕ್ಕಡೆ ಮಾತಾಡದೆತಡೆ ಮಾತಾಡ್ತದಪ್ಪ
ೇವನಿಗೆ ಚಾರಾ ಕುಡಿಯಿಂದೆ
ಹ್ಮ್
ನಿನ್ ಸಲಕೆ ಮಾಡ್ಯಾರ ಕುೂಡ ಅಂತಿನೊಬ್ನಂದ
ಹ್ಮ್
ನನ್ ಸಲಕ್ ಮಾಡ್ಲ ಬಿಡ್ಲೆ ನಾ ಕುಡಿತನ ಅಂತ ಅಂದನ ಅವನಿಗೆ
ಬಸಂತ
ಏನ್ ಕಾಲೇಜ್ಗೆ ಇದ್ದಲ್ಲ ಏನ ಆಯ್ತು
ಏ ಏನಾಯ್ತು ಇಲ್ಲಿ ನಮ್ಮ ಇದು ಪೋಲೋ ಕ್ಯಾಂಪಿಂಗ್ ಐತಿ
ಹಾ
ನಾಲ್ಕು ದಿನ ಹೋಗ್ಬೇಕಂತ
ಮೂರು ದಿನ ನಾಲ್ಕು ಅದಿನಯ್ತು ಮತ್ತೋೋಗ
ಹ್ಮ್ ನಾಲ್ಕ್ು ದಿನ ಕರ್ಕೊಂಡ್ ನೋಡ್ರಕ್ ಮತ್ತ ಏನ್ ಮಾಡಕ್
ನಲ್ಲಂದ
ನಾಳಿಂದಲ್ಲ ಸಂಡೇ ಇಿಂದ ಸಂಡಿಂದ ಮತ್ತೆ ನಮ ಮತ್ತೆ ಮುಂದಿನ ಸ ಮುಂದಿನ ಮಂಡೇ ಫ್ರೈಡ ತರ್ಸ್ಡೇ ಹಾಲ್ಡೇ ಬಿಕೋಸ್ ಆಫ್ ಪರಿಿಯೋ
ಥರ್ಸ್ಡೆ ಪ ಯಾವ ಒಂದೊಂದ ಆಳ್ಡಾಳ
ಅಂದಂದ
ಹಾ
ಮಂಡೆ ಸ್ಡ
ಮಂಡೇಂತ ತರ್ಸ್ಡೇ ತಪ್ಪ
ಹಗೆ ಳ್ ಆಳ ಬಿಕಾಸ್ ಆಫ್ ಪೊಲಿಯೋ
ಮಂಗಳವಾರ ಬುಧವಾರ
ಹಾ ಬಲತ
ಹಾ
ಹೊದದು ಹೊದದುಬ
ಅದೇನಕೈತಿ ಸೋಮವಾರಂದ ಗುರುವಾರ ತಗ ಆಾೆ ಂತ ಅದೇ ಒಲ್ಲಾಗ ದ ನಾಡ ಅರ್ತ ಕಾಲೇಜ್ಂದು ಪುಂಡೇಶ ಶಂಚನ್ ಬೋಲಡ್ತ
ನಾಲೆ ಕಾಲೇಜ್ ಸಿಕ್ತ್ ಬಿಿಡು ಆದ್ರ ಆಪ್ಸೆಂಟ್ ಆದ್ರ
ಅಡ್ಡಣ ಹಸ್ಕೊಂಡಾಡತಂದ
ಸ ಪ್ರಿನ್ಸಿಪಲ್ ನ ಆಕ್ಷಂಟ್ ಅತಾನಂತ
ಹ ಮಾಡ ಆಕ್ಷನ್ ತೊಂತಾನ ಬುಡಿಗರ್ಲ ನಿಿಫ್ಟಿ ಐವತ್ತು ಏನಿಲ್ಲ ಮೈದನ ಹೋಗಿನ ಕಾಲೇಜಿಗೆ
ಹಾ
ಕಣ್ಣ ಎರಡ್ ತಸ್ ಕುಂತೀವಿ ಲಾಸ್ಟ್ ಬಿಟ್ಟ ಜಲ್ದಿ ಬಿಟ್ಟನಪ್ಪ ಯಾಕ ಓದ್ಸತಿನ್ ಜಲ್ದಿನ ಬಿಟ್ಟಿದ್ದ ನಲ್ವತ್ತಕ್ಕೆ ಬಿಟ್ಟಾ ದಿವ್ಸದಿನ ನಲ್ವತ್ತಕ್ ಬುಟ್ಟ ಐದ್ ನಿಮಿಷ ಅಟೆಂಡೆನ್ಸ್. ತೊಗೊಂಡ ಬುಟ್ಟ ನಲವತ್ತ ಇದಕ್ಕೆ ಬುಟ್ಟ ಕ್ಲಾಸ್
ನಾಲ್ಕು ನಲ್ವತ್ತುಕಾ.
ನಾಳೆೆಗ ಎರಡ ನಾಲ್ಕಕ್ಕೆ
ನಾಳೆವ ಎರಡು ತಾಸ ಅದ ಜಲ್ಲ ಲ್ಯಾಬ್ಗೆ ಹೋಗಲ್ಲ ಆಯ್ತುಟ್ಟ ಎರಡ್ ಗಂಟೆಗೆ ಹೋಯ್ತುನೀ ನಾಕ ಗಂಟೆಗೆ ಬರ್ತ್ನನೀ ಶುಕ್ರವಾರ ಹಾಲಿಡೇ ಅದ
ಯಾಕ
ರ ಮೊಹರಂ ಆದಲೆ
ಮೊಹರಂ ಆದ
ಶುಕ್ರವಾರ ಮೊಹರಮ್ ಶನಿವಾರ ನಾಳೆದ ಲಾಭ ನಿಮ್ಗ ಅಲ್ಲ
ಹಾ ಹ್
ಹೇಳ ಅಕ್ಷಿ
ಅಲ್ಲ ಶುಕ್ರವಾರ ಹಾಲಿಡೇ ಅದ ಅಂತ ಹ ಶುಕ್ರವಾರ ಹಾಲಿಡೇ ಅದ ಅಂತ ಮೊಹರಂ
ಹ್ಮ್
ನಾಳೆನೇ ನಾಡದ ಮಲ್ಲ ನಾಳೆ ಸಮಲ್ಲ ಅಪ್ಪಿ ಏನತು ಯಾವಾಗನ ಬರ್ಲಿ ನಾವ್ ಹೋಗದ ಅಷ್ಟೇ ಅ ಕಾಲೇಜಗ ಏನ್ ಮಾಡೋದ್ ಹಾಕಿರ್ತೇನಿ
ಶುಕ್ರವಾರ ಹಾಲಿಡೇ ನಾ
ಹಾ
ಶುಕ್ರವಾರ ಹಾಲಿಡೇ ನಾ.
ಆಯ್ತ್ ಮತ್ ಶುಕ್ರವಾರ ಹಾಲಿಡೇ ಶನಿವಾರ ಯಾವ್ದ ಫಸ್ಟ್ ಸ್ಯಾಟರ್ಡೆ ಥರ್ಡ್ ಸ್ಯಾಟರ್ಡನ. ಹಾ ಫೋರ್ಥ್ ಥರ್ಡ್ ಸಾಟರ್ಡೆ ಆದ ಅವವನಯ್ಯ ಅಂತಂತ ಪಕಡ ಮೇರೆ ಬುಯ್ಯ. ಆಯ್ತಮ ಹತ್ತು ನಿಮಿಷ ಆಯ್ತಾ. ಓಹ ಆರು ನಿಮಿಷ ಆದೆನಾ. ಫಿಫ್ಟೀನ್ ನಾಳಿಗೆ ನಾಳೆ ನಾಡ ಕಾಲೇಜ್ ಇಲ್ಲಲ್ಲ ಸ್ಯಾಟರ್ಡೆ ಕಾಲೇಜ್ ಆದನ್. ಅಲೋ.
ಸಟರ್ಡೆ ಕಾಲೇಜ ಆದದ.
ಹಾ.
ಹಾ.
ಹ.
ಹೌದಾ.
ಹ್ಮ್.
ಹಯ ಸ್ಯಾಟರ್ಡೆ ಆಲ್ಡ ಆಗ್ತೆ ಅಂತೇಳು ನಾನ್ ಆಲ್ಡ ಆಕ್ತತೆನೆ.
ಹಕ.
ಮುಗುಸ್ಲದ್ರ ಮ ಸ್ ಮಂಡಿಂದ ಇದಕ್ಕ ಹತ್ ನಿಂತೆಲ್ಲ.
ಇಲ್ಲ ಮುಗಿಯಾಲ ಇವತ.
ಹಾ.
ಹ ತ ಮುಗಿತ.
ನಂತ ಚನಲ್ಲ ತಡಿ ಬಡ್ ಚಿಡಗಂತ.
ಅರೇ ಇವತ್ ಮುಗಿತಂದ ಏನಂದ ಇಪ್ಪತ್ತೈದ್ ಇನ್ನೊ ಒಂದ್ ಐದ ಆದ್ರ ಇನ್ನೊ ಒಂದ್ ಹತ್ತ ಆದ್ರ ಆಯ್ತು.
ಬಟ್ಟಕ ಮೋನ್.
ನೋಡು ಈಗೊಂದು ಇಪ್ಪತ್ತೈದ್ ಆಯ್ಯವ. ಇನ್ನ ಒಂದು ಹತ್ತು. ತ. ಇನ್ನೊಂದ್ ಐದ್ ಆಾರ ಆದ್ರ ಸಾಕು. ಮುಗಿದಂಗೆ ಇನ್ನೊಂದು ಐದರ ಆದ್ರ ಮುಗಿದಂಗೆ ಮೂವತ್ತ. ಕೆಳಸಗ್ದಾ.
ತಡಲಿ ತಡಿ ತಡಿ ಕನೆಕ್ಟ್ ಮಾಡ್ಕಂತ ಹಾಟ್ಸ್ಪಾಟ್ ಹಾಟ್ಸ್ಪಾಟ್ ಅಂತ ಬರ್ಡ್ಸ್ ಕನೆಕ್ಟ್ ಮಾಡ್ಕಂತನ ಹ ಹೇಳ ಇವಾಗ್ಯ.
ಈಗ ಒಂದ್ ಇಪ್ಪತ್ತೈದು ಆಗ್ಯವ ಇನ್ನೊಂದು ಐದಾರ. ಆಯ್ತು.
ಇಪ್ಪತ್ತೈದಾಗ ನೇನು.
ಅಲ್ಲಾ ಈಗ. ಇಪ್ಪತ್ತಗ್ಯವಲ್ಲಾ ಇನ್ನು ಒಂದ್ ಹತ್ತ ಆದ್ರೆ ಆಯ್ತು.
ಯಾರು. ನಿನ್ನು
ಹ್ಮ್ ಮುಗ್ದಂಗೆ ಆಯ್ತು. ನಂದು ಕರೆಕ್ಟ್ಯ ಇಳ್ಳೆ ನಂದ. ಕರೆಕ್ಟ್ ಆಗ ಒಂದ್ ತಾಸಸ್ ಮಾತಾಡಿದೇನೆ ನ ಮುಗ್ದ ಹದು ನಮ್ದು.
ದ ಹ್ಮ ಎಲ್ಲಿ ಮುಗತದ ಒಂದ್ ತಾಸ ಮಾತಾಡ್ರ ಆರ ಆತವ.
ಹಾರತವಾ. ಆಯ್ತು ಇನ್ನೊ ಒಂದು ಅದೇ ಮತ್ತೆ ಇನ್ನೊ ಒಂದು. ನಲ್ವತ್ ನಿಮಿಷ ಆದ್ರೆ ಆಯ್ತು
ಐದ್ ಐದು ಮುಗಸ ಅಂತಮ್ಮ
ಐದೈಐ ಮಿಷ ಒಟ್ಟ ಐದೈದು ಮಿ ಇಬರ ಕಡಿ ದಂಡವಸಾಮನ್ತ
ಸ ಇಬ್ಬರುದು ಒಬ್ಬರು ಪ್ರದು ಅವರಡುಕಾ ಕೂಡಲ ಇತ ಇಡ ಬೇಡ
ಒಬ್ಬ ಹೆಚ್ಚ ಒಬ್ರು ಕೂಡ್ಬಡ್ದ ಒಂದೆ
ಹ್ಮ್ ಅದಿ ಐದ್ ಐದ್ ಐದಐದು್ ಯಮಾನಕ ಆಯ್ತ್ ನ ನಿಂದ್ ಐದ್ ಮುಗಸಿದ ನಂದ ಇದು ಮುಗಿ ಇ ಅಂಗ ಮಾಡಡ ಮನ್ನ ಕಾಯತ್ನಾ
ಆಯ್ತಾ ಇನ್ನೊಂದ ನಿಮಷ ಆದ್ರೆ ಇನ್ನೊಂದ್ ಕಾರ್ ಬರ್ತ್ತಾ
ಹಾ ಹದ್ಿನೋಳ್ು ಆತ ಐದೊಂದ್ ನಿಮಿಷ ಆದ್ರ
ಅಳಗ ನ್ ಮಾಡ್ಲವ್ ನನ್
ಮುಂಡಿ ಲೈನ್ ಮ ಇದ್ದಣ
ಹ್ಮ್ ಹ್ಮ್ ರೈಸ್ ಗಿಡತನ ಯಾವ್ದನ್ ಪಲ್ಯ ಮಾಡಿಡಿ ಏನಂತೆ
ಹ್ಮ್
ರೈಸ್ ರೈಸ್ ಬಿ ಬಿಡ್ತನ ಮಾಡಬ ಸಪಾಸ
ಅಲ್ಲಿ ಹುಡುಗ ಹತಿನ ಕಿಟಕಟ್ ಆರಾಮ ಮಾಡು
ಕುಂಡ ಹಡ್ಸರ ಕ್ರಿಕೆಟ್ ಆಡು ಕ್ರಿಕೆಟ್ಂತ ಚಾರ್ ಏನ್ ಅನ್ಬೇಕು ಫ್ರಾಮ್ ಕ್ಯಾಂಪ್ ಏನ ಇದ್ರು ನೀಗೆ
ಹತ್ತು ಸೆಕೆಂಡಾದವನಿಗೆ ಹತ್ತು ಸಿಕ್ಕಾಯಿತಡಿ
ಹಿಂಗೆ ಮಾಡ್ ಅಡ್ಸ್ ಹೋಗ್ ನ ವಾಟ್ಸಆಪ್ ಕೇಳೋ ಏನ
ಇಲ್ಲ ತಡಿ ಆಚ್ ನಿಮ್ಮ ಮಾಯಿನ ಹೋಗ ಹೋಗಲ್ಲ ಅಂತ ನಿನ್ಗ ಅವಾಗ ಹೇಳಿನಿ
ಹೋಗಲ್ಲ ಅಂತ ಹೇಳಿದ್ರರು ಅದ ಹೇಳ ಹನ್ ಬರಲ್ಲ ಅಂತ
ಅದೇ ಫೋನ ಹಚ್ಚಿ ಎತ್ತಿ ಅಚ್ಚಿ ಬರಲ್ಲಂತೆವತ್ನ
ಹ ಕಾ ಕ ಕಾಠ್ಮ
ಹಾ